ಹಲೋ ಹಲೋ ಹಲೋ ಹಲೋ
ಅದು
ಹಲೋ
ಹಲೋ ಕೆಳಸತ್ತಾ
ಹಾಕತ ಊಟ ಆಯ್ತಾ
ಏನ್ ಮಾಡ್ತಾದ್ದೇ ನಾನು
ಏನಿಲ್ಲಾ ನಮ್ಮೂರ ಸ್ಕೂಲ್ ಹತ್ರ ಕುಂತವಿ ನಾಳೆ ಸ್ಕೂಲ್
ಹ್ಮ್ ಹೌದಾ
ಹಳೆ ಹೈ ಸ್ಕೂಲ್ ಹತ್ರಕ ಬಂತಿದ ನಾ
ಹ್ಮ್ ಹ್ಮ್ ಮತ್ತೇನ ಮಾಡ್ತಿದ್ದೀರಾ
ಏನೆಲ್ಲಾ ಎಲ್ಲ ಚೆನ್ನಾಗ ಗಾಳಿ ಬಿಸ್ತಾ ಇದೆ ನೋಡ್ಕ ತಿಂತೀನಿ ಸಣ್ಣ ಗಾಳಿ ಚಂದ್ ಗಾಳಿ ಗಾಳಿ ಬಿಸಾಕತದ ನೋಡಕತ್ನ ಕುಂತ್ ಯಾವ್ ತರ ಬಿಸಕತದ.
ಹ್ಮ ವಾತಾವರ್ಣ ಚೆನ್ನಾಗ್ ಐತ.
ಹಾ
ವಾತಾವರ್ಣ ಚೆನ್ನಾಗೈತಾ.
ಹಾ ವಾತಾವರ್ಣ ಚೆನ್ನಾಗ್ ಐತಿ. ಅದಕ್ಕೆ ತಣ್ಣಗ್ ವಾತಾವರ್ಣ ಅದ ನಿದ್ದಿನೇ ಬರ್ತೈತೆ.
ಹ್ಮ್
ಹ್ಮ್
ಮಳೆ ಗಿಳೆ ಬರ್ತೈತೆ.
ಆ ಮಳೆ ಇಲ್ಲ ಏನಿಲ್ಲ ನಿಮ್ ಕಡೆ.
ನಮ್ ಕಡೆನು ಇಲ್ಲ.
ಮಳೆ ಇಲ್ವಾ.
ಇಲ್ಲ
ಯಾಕೆ
ಯಾಕೆನೂ ಬರ್ತಾ ಇಲ್ಲ.
ಹೌದಾ ನಮ್ ಕಡೆನೂ ಬರ್ತಾ ಇಲ ಎಲ್ಲ. ರೈತೃ ಮಾಲು ಪುರ ಇದ್ ಆಗ್ಕತದಲ್ಲ. ಬೆಳೆದ್ ಬೆಳಗ್ಗೆ ಒಟ್ಟ ಇದ್ನೇ ಏಲ್ಲ.
ಹ್ಮ
ಹೊಟ್ಟ ಮಾಲಿಗೆ ರೇಟೆ ಎಲ್ಲ. ಏನು ಬೆಳಿತಾ ಇಲ್ಲ.
ಹ್ಮ್
ಏನು ಮಳೆ ಇಲ್ದೆ ಬೆಳೆನೇ ಇಲ್ಲ ಮಳೆ ಬರ್ತಾ ಇಲ್ಲ ಬಟ್. ಈಗ ಯಾವ್ದು ಬೀಜ ಅದು ಏನೋ ಉಡ್ಲಿ.
ಹಾ ಉಳ್ ಊರೇ ಇಲ್ಲ ಏನು.
ಹು ಅದದ.
ಹಾ ನಿಮ್ ಕಡೆ ಎಲ್ಲ ಹೇಗಿದೆ.
ಹ್ಮ ನಮ್ ಕಡೆ ಊರಿದೀವ್.
ಉರಿದ್ರ ಮಳೆ ಬರ್ತಾಯ್ತಾ.
ಹಾ
ನಮ್ ಹತ್ರ ಮಳೆನೆ ಬಂದಿಲ್ಲ ಈ ವರ್ಷ ಮಳಗಾಲ ಅಂತಾರೆ ನಮ್ ಊರ ಕಡೆ ಮಳೆನೇ ಬಂದಿಲ್ಲ.
ಹ್ಮ್ ನಮ್ ಕಡೆ ಬಂದಿಲ್ಲ ನಮ್ ಕಡೆ ಬಂದೈತೆ.
ನಮ್ ಕಡೆ ಏನು ಇಲ್ಲ ಇ ಸುಮ್ನೆ. ಎಲ್ಲ ರೈತೃ ಮಾಲ ಏನ.
ಹ್ಮ್
ಹ್ಮ್ ಮತ್ತೆ ಹೇಗಿದೆ ಸಿಟಿ ಅವ್ರ ನೀವು.
ಹಾ ಸಿಟಿ.
ಹಾ
ಸಿಟಿ ಸಿಟಿ.
ಎಲ್ಲಿ
ಎಲ್ಲಿ ಯಾವ್ ಯಾವ್ ಬೆಂಗ್ಳುರ್ಸ್.
ಬೆಂಗ್ಳೂರ ಬೆಂಗ್ಳೂರಲ್ಲಿ ಯಾವುರು.
ಜಳ್ಲಿ ಕ್ರಸ್.
ಹೌದಾ
ಹ್ಮ್
ಅಲ್ಲಿ ಏನೇನೋ ವಸ್ ಒಳ್ಳೆ ಒಳ್ಳೆ ಪ್ಲೇಸ್ ಇದೆ.
ಇಲ್ಲಿಯಾ.
ಹಾ
ಎಲ್ಲು ಇಲ್ಲ ದೇವಸ್ಥಾನ ಸಿಗುತ್ತೆ
ಹಾ
ಮತ್ತೆ ನಾವ ಇದ್ದ ಏರಿಯಾಯದಲ್ಲ ಇಲ್ಲಿ ಬೆಂಗಳೂರಲ್ಲ
ಹಾ
ಮಾತೇಲ್ಲಿ
ಇಡೀ ಬೆಂಗಳೂರ ನಾವ್ಯಿದದ್ದ
ದೇವಸ್ಥಾನ ಸಿಗುತ್ತೆ ಮತ್ತೆ ಅಷ್ಟೆ ಮತ್ತೆಲ್ಲ ಇಲ್ಲಯ್ತದೆ
ಹಾ ಅದು ಬಿಟ್ರೆ ಮತ್ತೇನೀಲ್ವಾ
ಹ್ಮ್ ಹ್ಮ್ ಬೇರೆ ಬೇರೆ ಕಡೆ ಐತೆ
ದೇವಸ್ಥಾನ ಮತ್ತೆ
ಅದಷ್ಟೇ ಪಾರ್ಕ್ಗಳು ಇದ್ದವೇ
ಯಾವ ಪಾರ್ಕು
ಹ್ಮ್
ಯಾವ ಪಾರ್ಕ್
ಅದೇ ಯಾವತಾರ ಪಾರ್ಕು
ನೀವ ಹೋಗಿದ್ರ
ಹ್ಮ್ ಹೋಗಿದ್ವಿ
ಹ್ಮ್ ಹೇಗಿದೆ ಒಳಗೆ
ಒಳಗೆ ಚೆನ್ನಾಗೈತೆ
ಏನೇನಿದೆ ಒಳಗೆ
ಜಿಮ್ ಅನ್ನೋ ಐಟಮ್ಸ್ ಇದೆ
ಹಾ
ಜಿಮ್ಮಲ್ಲಿ ಐಟಮ್ಸ್ ಐತೆ
ಮತ್ತೆ
ಮತ್ತೆ ಏನಿಲ್ಲ
ಹ್ಮ್ ಮತ್ ಅದು ಬಿಟ್ರೆ ಮತ್ ಪ್ಲೇಸ್
ಪ್ಲೇಸ್ ಕೂಲ್ ಹಾಗಿ ಆಯ್ತೆ ವಾಕಿಂಗ್ ಮಾಡೋಹಾಗೆ ಆಯ್ತೆ
ಹಾ
ಹ್ಮ್
ಮತ್ತೆ ಈಗ ಬೇರೆ ಫುಟ್ಬಾತ್ ಅಲ್ಲಿ ಅಲ್ಲಿ ಜಿಮ್ ಐಟಂ ಇರಲ್ವಾ
ಇರುತ್ತೆ
ಹ್ಮ
ಜಾಸ್ತಿ ಇರಲ್ಲ
ಮತ್ತೆ ಈಗ ಮೈಸೂರು ಅರಾಮನೆ ನೋಡಿದೀರ
ಹಾ ಹೋಗಿದ್ದೀನಿ
ಹೇಗಿದೆ
ಚೆನ್ನಾಗೈತೇ ಪ್ಲೇಸ್
ಅಲ್ಲಿ ಏನೇನೋ ಇರುತ್ತೆ
ಏನಿಲ್ಲ ಅದು ರಾಜ್ಯ ಅದ ಇರುತ್ತೆ ರಾಜ್ಯ ಮಾಡಿದಿದಾದ
ಹ್ಮ್ ಮತ್ತೆ ಅಲ್ಲಿ ಯಾವ ರಾಜರುಗಳು ಆಳಿದ ಎಲ್ಲ ಪ್ಲೇಸ್ ಇದಾನ
ಹ್ಮ್ ಎಲ್ಲ ಇದೆ
ರಾಜರುಗಳು ಅಲ್ಲಿ ಯಾವ ತರ ಆಳಿದ್ದು ಏನಂತೂ ಏನೇನ್ ಮಾಡ್ತಾದರು ರಾಜರುಗಳು
ಮಾಡ್ತಿದ್ರು ಎಲ್ಲಿ ಕುೂರ್ಚಿ ಯಾಕಂದು ನ್ಯಾಯ ಹೆಂಗ್ ಹೇಳ್ತಿದ್ರು ಎಲ್ಲಾ ಇಗ್ತತ್ ಪ್ಲೀಸ್
ಹ್ಮ ಮತ್ತೆ
ಹ್ಮ್
ಮತ್ತೆ ಈ ಅಂಬಾರಿ ನೋಡಿದಾರಾ ಹಾ
ಅನಗಕ ಸಾಮನ್ ಇರಲ್ವಾ
ಹಾ
ಹ್ಮ ಹರ್ತದೆ
ಮತ್ತ ಮತ್ತೆನ್ ನೋಡಿದರದು ಹ ಅಂಬಾರಿ ನೋಡಿದರಾ ಮೈಸೂರ್ ಅಂಬಾರಿ
ಹಾ ಅಂಬರಿ ನೋಡಿದೀವಿ
ರಿಯಲ್ ನೋಡಿವರಾ ಡ್ಯೂಪ್ಲಿಕೇಟ್
ರಿಯಲೇ
ಈ ಎಲ್ಲಿ ಒಳಗಡೆ ಇರುತ್ತೆ ಅಂತಾರೆ
ಹ್ಮ
ರಿಯಲ್ ಒಳಗಡೆ ಇರುತ್ತೆ ಅಂತ ಹೇಳ್ತಾರೆ ಮತ್ತೆ ನ್ ನೋಡಿದರಂತೆ ರಿಯಲ್ ಒಳಗಡೆ ಇರುತ್ತೆ ನೀವ ಹೇಗ್ ನೋಡಿದ್ರಿ
ನೀನ್ ನೋಡಿದ ಒಳಗಡೆ ಇರುತ್ತೆ ಒಳಗಡೆ
ಬಿಡ್ತಾರ ಒಳಗಡೆ ಹೋಗಕೆ
ಹಓ ಹಓ ಬೀಡತಾರೆ
ಟಿಕೆಟ್ ಎಷ್ಟು
ಆ
ಟಿಕೆಟ್ ಎಷ್ಟು
ಟಿಕೆಟ್ ನೂರ ಅರವತ್ತು
ನೂರ ಅರವತ್ತಾ
ಹ್ಮ
ನೀವ್ ಯಾರ್ಯಾರು ಹೋಗಿದ್ರ ನೀವ್ ಯಾರ್ಯಾರು ಹೋಗಿದ್ರಿ
ನಾನು ನನ್ನ ಅಪ್ಪಾ ಅಮ್ಮ
ಹಾ ಮತ್ತೆ
ಹ್ಮ
ಅಲ್ಲಿ ಸೆಕ್ಯೂರಿಟಿ ಜಾಸ್ತಿ ಇದದೆನಾ
ಹಾ
ಅಲ್ಲಿ ಸೆಕ್ಯುರಿಟಿ ಜಾಸ್ತಿ ಇದೆ
ಹ್ಮ್ ಜಾಸ್ತಿ ಇರೈತಿ ಸಿಿಕ್ಯರ್ಟಿ ಪೊಲೀಸರುವರೆಲ್ಲ ಅಲ್ಲಿ ಇರ್ತಾರೆ
ಹ್ಮ ಹೇಗಿದೆ ಅರಾಮನೆ
ಹ್ಮ
ಅರಾಮನೆ ಹೇಗಿದೆ ದೊಡ್ಡದ ಇದೆ ಸಣ್ಣ ಇದೆ
ಹಾ ದೊಡ್ಡದಐತಿ ಚೆನ್ನಾಗತೆ
ಹ ಮತ್ತೆ ವಿಧಾನಸೌಧ ನೋಡಿದ್ದೀರಾ ವಿಧಾನಸೌದಲ
ವಿಧಾನಸೌಧ ವಿಧನ್ಸೌಧತ್ರ ಹೋಗಿಲ್ಲ ಹೋಗ್ಬೇಕ
ಮತ್ತೆ ಚಿನ್ನಸ್ವಾಮಿ ಕ್ರೀಡಾಂಗನ ನೋಡಿದ್ರೆ
ಅಲ್ಲೇ ರಸ್ತೆ ಪಕಾಯ ಚಲ್ಲ ಹೊತ ನ ಸ
ಹಾಂ
ಅದಕ್ಕ ಹೋಗಿಲ್ಲ ಹೋಗ್ಬೇಕ
ಹೌದು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗ್ಬೇಕ ತಾನೆ
ಹ್ಮ್
ಅಲ್ಲಿ ಚಲೋ ಇದೆ ಮತ್ತೆ ಕಬ್ಬನ್ ಪಾರ್ಕ್ ಹೋಗಿದಿದ್ದಾರೆ
ಕಪ್ಪನ್ ಪಾರ್ಕ್ ಹೋಗಿನಿ
ಅಲ್ಲಿ ಏನಿದೆ
ಅಲ್ಲಿ ಚೆನ್ನಾಗಿದೆ ಎಲ್ಲಾ ತರ ಆಟ ಸಾಮಾನ್ ಇರುತ್ತೆ
ಹಾ ಮತ್ತೆ
ಹ್ಮ್
ಮತ್ತೆ ಏನಿರುತ್ತೆ
ಮತ್ತೆ ಇರುತ್ತ ಜಾಸ್ತಿ ಹೋಗಿಲ್ಲ ನೋಡಿಲ್ಲ ಹಂಗೆ ಸ್ವಲ್ಪ ಪತ್ರ ಹೋಗ
ಅದ ಅಲ್ಲಿ ಜಾಸ್ತಿ ಜನ ಇರ್ತಾರೆ ಏನು
ಹಣ
ಜಾಸ್ತಿ ಜನ ಇರ್ತಾರೆ ಏನು
ಜಾಸ್ತಿ ಇರ್ತಾರೆ ಜನ
ಹೌದಾ
ಹ್ಮ್
ಮತ್ತೆ ಏನ್ ಅಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳಿವ
ಹ್ಮ ದೊಡ್ಡ ದೊಡ್ಡಾದ ಕಟ್ಟಡಗಳು ಇರುತ್ತವೆ
ಹಾ
ಹ ಹ್ಮಮತ್ತೇನಿಲ್ಲ
ಹ್ಮ ಯಾವ ಬೆಂಗ್ಳೂರ್ ನಿಮ್ದು ಊರ ಬೆಂಗ್ಳೂರ ಇಲ್ಲಿ ಎಲ್ಲಿಂದ ಹೋಗಿದ್ದಾರೆ
ಹಿಂದ ಹರ
ಬೆಂಗಳೂರೇ ನಿಮ್ಮೂರ
ಹಾ
ನಿಮ್ಮ ನಿಮ್ಮ್ ಊರು ಬೆಂಗ್ಳೂರ ಇಲ್ಲಿ ಹಳ್ಳಿಯಿಂದ ಹೋಗಿದ್ದೀರ
ಹ ಹಳ್ಳಿಯಿಂದ ಹೋಗಿರದು
ಯಾವೂರು
ನಾ ಇಲ್ಲೇ ಯಾದಗಿರಿ
ಹೌದಾ ಯಾದಗಿರಿ ನಾ
ಹ್ಮ್
ಹೌದಾ ಮತ್ತೆ ಅಲ್ಲಿ ಅಲ್ಲಿ ಯಾರಾರ ಅಲ್ವಾ ನಿಮ್ ಬಲ
ಹ್ಮ
ಅಲ್ಲಿ ಯಾರು ಇರಲ್ವಾ
ಹ ಇಲ್ಲ ಇತಾರೆ
ಹಾ
ಜಾಸ್ತಿ ಜನ ಇರಲ್ಲ ಇಲ್ಲಿ ಬೆಂಗ್ ಬೆಂಗ್ಳೂರಲ್ಲ ಜಾಸ್ತಿ ತಿ
ಬೆಂಗಳೂರಲ್ಲಿ ಯಾರು ಇರ್ತಾರೆ
ಹ್ಮ್
ಬೆಂಗಳೂರಲ್ಲಿಯಾರು ಇರ್ತಾರೆ
ನಮ್ಮ್ ತಾಯಿ ಅವರು ಇರ್ತಾರೆ ಇಲ್ಲಿ ನಾವ್ ಜಾಸ್ತಿ ಇಲ್ಲಿ ಅದು
ಇಲ್ಲಿ ಯಾರು ಇರ್ತಾರೆ
ಹ್ಮ್
ಇಲ್ಲಿ
ಎಲ್ಲಿ
ಇಲ್ಲಿ ಊರಲ್ಲಿ ಯರೂರು ಇರ್ತೀರಗೆ
ಊರಲ್ಲಿ ಹಾಯಿ ಮುಚ್ಚೆ ಇರ್ತಾರೆ ನಾವ್ ಬೆಂಗಳೂರಲ್ಲಿ ಇ ಜಾಸ್ತಿ ಇಲ್ಲಿ ಇವಾಗ ಐಮತ್ತ ಅಷ್ಟ
ಹೌದಾ
ಹ್ಮ್್ಮ
ಹ್ಮ್ಸ್ಕ ಹೋಗತವರ
ಹ್ಮ್ ಹೋಗತ
ಯಷನ ಕ್ಲಾಸ್
ಪಿ ಯು ಫಸ್ಟ್
ಹೌದಾ
ಹ
ಹಾ
ಪಷ ಹಣ
ಹಾ
ಹ್ಮ್ ಹಾ ಬರೆ ಬರ
ಹ್ಮ ತಗೆ ಯಾರು ಕಾಲೇಜಳ್ತ
ಇಲ್ಲ ಕಾಲೇಜ ಎನ ಆರನೆ ಕ್ಲಾಸ್ ಅವ್ರು
ದಾ
ಹೂ
ಎನ್ ಹೋಗ್ತಾರೆ ಅವರು
ಹ್ಮ್ ಅವ್ರ ಇಲ್ಲಿ ಬೆಂಗಳೂರಲ್ಲಿ
ಬೆಂಗಳೂರಲ್ಲಿ ಹೋಗ್ತಾರಾ
ಹ್ಮ ಹ್ಮ್
ಬೂ ಯಾವ ಸ್ಕೂಲ್
ಇಲ್ಲ ಸವ ಸ್ಕೂಲ್
ಹೌದಾ ಪ್ರೈವಟ್ದು
ಹಕ
ಹೌದಾ ಆಯದುು ಎಷ್ಟು ಕಲ್ತೀರ ಒ ಒಂದ್ ತಿಂಗಳಿಗೆ ಎಷ್ಟು
ಒಂದ್ ತಿಂಗ್ಳಿಗ ಒಂದ್ ತಿಂಗ್ಳಿಗೆಲ್ಲ ವರ್ಷಕ್ಕೆ ಇಪ್ಪತ್ ಸಾವಿರ
ವರ್ಷಕ್ಕೆ ಇಪ್ಪಸ ಮತ್ತ ಅಷ್ಟಲು
ಹಾಷ್ಟಟ್ಲು ನಲವತ್ತು ಸಾವಿರ ಹ್ಮ
ಊಟ ನೀವ ಅವ್ರ ಕೊ
ಅವ್ರು ಕೊಡ್ತಾರೆ
ಊಟಾನ
ಹ್ಮ್
ಏನೇನ್ ಕೊಡ್ತಾರ ಒಟು
ಹ್ಮ
ಊಟ ಏನ್ ಕೊಡ್ತಾರೆ
ಹ್ಮ ಚಪಾತಿ ಯಾವ್ದ ಇ ಕೊಡ್ತವ್ರಂತೆ ನೋಡಿಲ್ ನಾನು
ಹೌದಾ
ಹೂ
ಯಾವಗ ಅಲ್ಲಿ ನೀವೇನ್ ಧುಡ್ಯಾಕ್ ಹೋಗ್ತೀರಾ ಏನ್ ಮಾಡ್ತಾರ
ನಾವು ಕಾಲೇಜ್ ಹೋಗ್ತೀವಿ
ಹೂ ನಿಮ್ಮ ಅಪ್ಪ ಅಮ್ಮ ದುಡಿತರಾ ಏನ್ ಕೆಲ್ಸ
ಏ ನಾವು ಕಾಲೇಜ್ಗೆ ಹೋಗೋದು
ಇಲ್ಲ ಅವರು ನೀನ್ ಅಪ್ಪ ಅಮ್ಮ ಏನ್ ಕೆಲ್ಸ ಮಾಡ್ತಾರ
ಕೆಲಸ ಹೋಗ್ತಾರೆ
ಏನ್ ಕೆಲ್ಸ
ಹೇ ಯಾವುದೋ ಹೋಗ್ತಾರೆ ನನಗೂ ಅಷ್ಟು ಗೊತ್ತಿಲ್ಲಾ
ಹೌದಾ
ಹೂ